ಏನ್ ನಡ್ದ ಮಮ್ಮಗನ ಶೆಂಟಾರ್ಯಗೂರಿ ಯಾರು
ಅದ್ರದ್ದ ಕಂಪ್ಲೀಟ್ ಆಗಿದೆ ಅಲ್ಲ ಅದ್ೂ
ಇದ್ರುವ?
ಏನ್ ಅವು?
ಹಾ
ಈಗ ಮಾತಾಡ ಕುಂತಿ.
ಅದ ಲಾಸ್ಟ್ ಹದಿನೇತಾ ಆದ
ಹೌದಾ?
ಹೂ ನಿಮ್ದ ಎಷ್ಟ ಆಗದ? ಹಾ
ಐದ್ ಆಗ್ಯಾವ ಈಗ ಹತ್ರ ತನಕ ತೋರ್ಸಕ ಹೋಗಿದ್ದೆ ನಾನ ಇನ್ನ ಐದ್
ಎಷ್ಟ ವರ್ಷ ಲೇ ಇನ್ನ ಕಂಟಿನ್ಯೂ?
ಹ
ಮೂವತ್ತ ಆರತಕ್ಕ. ಹಲೋ?
ಮೂವತ್ತರ ತನಾ?
ಹೂ
ಹ
ಹೂ
ಯಾವುದೋ ಕಿರಿ ವಿಡಿಯೋ ಬಾರಿ ಮಾಡ್ಯನಪ್ಪಾ.
ಏನ್?
ಕಿರಣೆ ವಿಡಿಯೋ?
ಆ ಕಿರನ್ಯಾ ಒತ್ತ ಒತ್ತನಿ ಇವತ್ತ ಬಂದಾನ ಕಾಲೇಜಗೆ ಹೋಗ್ಯಾನ ಬಂದ್ಗೇಶ ನಡೆಸೇನ್ ನಾಟಕ ಅವ. ಸುಮ್ಮ ನಿಂತೀನಿ ನಾ ನೋಡಿಲ್ಲ ಅವನಿಗೆ?
ನಮ್ಮೂರಿನಾಗ ನಿನ್ನಂತ ಚಂದ ಯಾರು ಇಲ್ಲಾ?
ಸುಮ್ಮ ನಿಂತಿನ ಲೇ ನಿಂತವನಿಗ ಮಾಡ್ಯಾನ ನೋಡ ಹುಚ್ಚುಸೂಳೇಮಗ ವೈದೊಂದ್? ನಾನ್ ಹೊಡಿದೇ ಮೆಟ್ ಮೆಟ್ ಲೇ ಆಮೇಲೆ ನಾನ ಅಲ್ಲಿ ಬಾನ ಬುತದೇವನೇ ಅವನಂದು ಮಾಡಿದ ಅವ ಡೇಟ್ ಮಾಡಿಬುಟ್ಟ ಊಟ ನಂದ ಮಾಡಲಿಲ್ಲ ಅವ
ಹ ಸೂರ್ಯ ಅನು ಬಂದಾನ ಅಲ್ಲ ಅದರಾಗ?
ಹು ಆ ಸೂರ್ಯ ಸೂರ್ಯ ಅಂದ ನಂದ್ ಮಾಡ್ಯನ ಇನ್ನೊಬ್ಬ ಏನ್ ಕಾಂತನ ಹೆಂಕಂದ್ ಮಾಡ್ಯಾನೋ ಮೆಟ್ ಮೆಟ್ ದೊಡ್ಡ ಕ್ರಿಯೆಟ್ ಮಾಡ್ಯಾನ? ಇವತ್ತ್ ಬಂದ ನಂದ ಆಯ್ತ್ ಈಗ.
ಇಷ್ಟ ದಿನ.
ಇವತ್ತ ಬಂದ ಕ್ಯಾಸ ಆನಂದ ಗೆ ಫೋನ್ ಹಚ್ಚಳಾ ಬಾ ಲೇ ತಿರಿಗಡಕ ಹೋಗುಮಂತ್?
ಹೋಗಿದ್ದೇನ ಇವತ್ತ?
ಹೂ ಹೋಗಿಲ್ಲ?
ಹು
ಬಂದ್ ಕುಂತೆತೀ.
ಮತ್ತ ಏನ್ ನಡದೇತಿ?
ಮತ್ತ ಏನು ಇಲ್ಲಾ? ಒಳಗಿಂದ
ಜ್ವರ ಆರಾಮ್ ಆದ್ಲ ನಿಂದೆ.
ಹೂ ನಮಗ ಹೈರಾಣ ಆಗ್ಯದ ಇಲ್ಲಿ. ನಿಂದ ಹೆಂಗ ಆರಾಮಿಲ್ಲ ಅಂತ ಹೇಳೆನ್.
ಹ್ಮ.
ಅಷ್ಟಕ ಅಲ್ಲಿ ಬಟ್ಟಿ ತೋಳಿಬೇಕು ಎಲ್ಲ ನಾವೇ ಮಾಡ್ಬೇಕಲ್ಲ ಅದಕ . ಆರಾಮ ಅದನ ರಿ.
ಹಾಯಲ್ಲೇ ಹುಡುಗಿರಿ ಪೋನ ಹಚ್ಚಿದಂಗ್ ನನಗೆ ಹಚ್ಚಿ ನೋಡ್.
ಆಗ್ಯದ ನಿಂದು.
ನಂದಾಗಿಲ್ಲ ನಮ ದೋಸ್ತರದ ಆಗ್ಯದ.
ಅಲ್ಲಿರ್ತೇನ.
ಏ ವತ್ಯಾರ ಅವರು ಇಡದು.
ಏನ್ ತುಣಿ ಮಾಡಲ್ಲ ಇರ್ಬೇಕು.
ಅದ ಮೈನಾರಿಟಿ ಆದ ಲೆ.
ಮೈನಾರಿಟಿ ಆದ ಹ್ಮ.
ಹಾ.
ಮೈನಾರಿಟಿ.
ಅದರಾಗ ಕರಕೋಲೆ .
ಮುಸ್ಲಿಮ್ಸ್ ದು ಇರುತ್ತೆ ಲೆ ಅದು ಹಾಸ್ಟೆಲ್.
ಹ್ಮ್.
ಮತ್ತ.
ನಿಂದು ಇನ್ನ ದಿನ ಐದು ಕಂಪ್ಲೀಟ್ ಆಗಿಲ್ಲ.
ಹ್ಮ್.
ಇನ್ನೂ ಐದು ಕಂಪ್ಲೀಟ್ ಆಗಿಲ್ಲ ಹೊಯ್.
ಇನ್ನ್ ಐದು ಮಾಡಬೇಕು ಹತ್ತು ವರ್ಷ ಸುದ್ದು.
ಹ್ಮ್ ಹ್ಮ್ . ಹಾ. ನಮಸ್ಕಾರ್. ನಕೊ ಕರನಾ ಪೈಲಿ ಬಾತ್. ಮಾಲಿಕ್ ಗಾಲಿ ದೇತಾ ಮೆರೆಕೊ ಗಾಲಿ ದೆತೊ ತುಂಕೊ ಲಗತಾ. ನಾನ ಹಕ ಬಂದರು ಬ ಅಕ್ಕ ಸಾರಿಲ್ಲ.
ಯಾರ.
ಪೈಸಾ ಲೇಕಾಯಾ ಕ್ಯಾ ನೈ. ಪೈಸ ನೈ ತು ಕ್ಯಾ ಕಲ್ ದಿಯಾತ ಬರ ಚಾದಿಯಾತಾ. ದೋ ಪ್ಲೇಟ್ ಮೆ ಕಿತ್ನಾ ದಿಯಾತಾ? ಚಾರಿ ಪೀಸ ದಿಯಾ. ಆಟ ದಿಯಾತಾ. ಹೆಲೋ. ಹ. ಏಕ್ ಕಾಮ ಕರ್ ಭಾಯ ರಸ್ಸಿ ಹೈ ಲಟಕಾ ದೆ. ಕ್ಯಾ ರಸ್ಸಿ ನೈ ಮೈ ಕಿನಕೆ ಕಾಯಾ ಹು. ಲಬೊ ಚೂಡ್ ವೊ ತಾರ್ ದಿಫ್ಟ್ ಕರ್ದೆ ಗರ್ ಮೆ ಕೋಣ್ ಹೈ. ಗರ್ ಮೆ ಮೇರಿ ಮಾ ಹೈ. ಪೈಸೆ ದೇನಾ ಮೇರೆ ಉದಾರಿ ಕಿತ್ನಾ ಬೀಸ್ ರೂಪಯ್ ತೆರೆ ಸೆ ಬೊಲಾ ಕಲ್ ಬಿ ಬೊಲಾ. ಹಲೋ ಬೋಲಾ. ಚಲ್ ಸ್ಕ್ಯಾನರ್ದೇ. ನಂಬರ್ ಹೈ ನಂಬರ್ ಹೈ ಏಕ್ ಮಿನಿಟ್ ಹೈ ಮೇರೇ ಪಾಸ್ ಹೈ. ವ ಹಿತೋ ಬೊಲ್ ರಾ ಹು ಯಾರ್ ಹೆನ್ ಚೊ. ಮೈ ಇತನಾ ಬಡಾ ತೇರ ಸಾಲ ಮೆ ಏಕತ್ ಬಾರ್ ಮೆ ವಾಹಚ್ ಆಯಿಂಗೆ ಬತಾವ್. ಒ ಜೈ ಕಾಮ ಮೇರೆ ನೀ ಭಾಯ ಜೈ ಕಾಮ ಮಿಲೆ ನೀ ಭಾಯ ನ ಮನೆ ಥಪಾಯ ನ ಕಚು. . ಹ ಓ ಚಣ ಮಕ್ಕಳ ಓಕೆ ಸರ್ ಓಕೆ ಸರ್. ಕಿತನಾ ಅ ಬಿಸ ಚಾಲೀಸ್. ಬೈ ತೋ ತೆರಾ ಹೈ ಹನ್ನಾ ನೈ ಕೋನ್ ಬಡ ಹಗ. ಡಾಲೋ ಓಕೆ ಸರ್ ಡಾಲತು ಮೈ. . ಒಂದ್ ಸರ್ತಿನಾರೆ ಇಸ್ಕಿನ್ ದೋಕುನ. ಅದುಕೆಲ್ಲ . ಸ್ಕೂಲ್ ಬ್ಯಾಗ್ ಬಯೋಲಜಿ . ಆಫ್ ಲೇಟ್ರ ಮಿಲೆಗ. ಎ ಭಾತ್ ಬಾಗೇ ಭಾಗೆ. ಕಿತನಾ ಹುವಾ ದೋ ಟೆನ್ಶನ್ ನಕೊ ಲೆ ಬಾಯಿ ಸಾಬ್ ಬಾರ ತೆಸೋ ನೋ ಟೆನ್ಶನ್ ನೋ ಮೆಂಷನ್. ಹಲೋ ವೊ ಚನಾ ಬೋತ್ ಡಾಲತು ಏಕ್ ದೋ ಏಕ್ ಡಾಲ್ ಕರ. ಅಬೆ.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
ಸ್ಕೂಲ್ ವಲೆನಿ ಯಾರ್ ಸ್ಕೂಲ್ ವಲೆನಿ. .
ಹಲೋ.
ಹಲೋ. ಹಲೋ.
ಬೈ ಎಲ್ಲೊ ಹುಟ್ಟಿ ನಿ ಯಾವನದರ.
ಒಂದ್ ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದ್ದುಲೆ.
. . ಅಕಡ್ ಯದುಕ್ ಓಗಿದಿ. .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
ರೈಸ್ ತಿಂತನ ಯಾರಿಗ್ ಚೂತ್ಯ ಮಾಡ್ತಿ.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
ಮ ಕ್ರಿಕಟ್ ನತ ಪ ಮಾ ನ ಹಲೋ. . .
. ಹಲೋ.
ಹ್ಮ್.
ಮತ್ ಆಯ್ತು ಮತ್ತೆ ಎನ್.
ಮತ್ತೆನ್ ಇಲ್ ನೋಡು.
ಎರ್ಡ್ ನೆಡ್ಸಕಿಲ್ಲ.
ನೆಡ್ಸಬೇಕ್ ಮತ್ ನೀ .
ನೆಡ್ಸ್ ನೆಡ್ಸ್ ನೆಡ್ಸಿದಿ ಎಂಗ್ ಸಣ್ಣ್.
ನೀ ಇರ್ಬೇಕೊ ನಮ್ಗ.
ಏನ್ಕ್ ಬೇಕು.
ನೀ ಇರ್ಬಾಕ್.
ನೀರ.
ನೀನ್.
ನಾನ.
ಹ್ಮ್.
ಏನ್ ನ ನನ್ ತೊಂದೆ ಮಾಡತನಿ
ಹ ಸೇ ಎಲ್ಲರಿ ಅಲ್ಲಯ
ಊರಾಗಿದ್ರು ಅದಲ್ಲಿಯಸ ಐತೆನೆ ಸುಲ್ಲ ಸಲಮ
ಬೆಂಗ್ಗಳೂರಾ
ಅಲ್ಲಿ ಇರ್ತ ನವಗುರಾಗ
ಕಾಣ ನಾವಂಗ
ಓದ್ತಿರ್ತಾರ ನಮ್ಮ ಉಸ್ತಗೈತ್ಲ
ನಿನಗೆ ಮಾಡಿದೆೇನೆ ಎಲ್ಲರಿ
ಮ ನನಗೆ ಮುಖು ಮುಖ ಆರಂ ಎಲ್ಲ ಹುಷಾರ
ಅ ನಿಮ್ ಸೂರ್ಯ ಏನ್ ಮಾಡದವನು
ಯಾರು
ಸುರೇಶ ನೀ ಸುರೇಶ
ಹಾ ಇಲ್ಲ ನ ಅಷ್ಟಲ್ಲ
ಕಡಸ್ನಲ್ಲ
ಹ್ಮ್
ಹನ ಕೊಡಸಲ
ಎನ್
ಒನ್ ಮಲ್
ಯ ಏನ್ ಮಾತಾಡಕತಿ ಏನ್ ಸುದ್ದಿ ಅರ್ಥನಗೆ
ಏನಾ
ಏನ್ ಮಾತಾಡಕತಿ ಅದ್ರ ಮಾದ
ನ ನ ಮಟೆ ಸಲಿ ಗ
ಒಂದಿನಲ್ಲಿ ಬಂದ್ ಆಡ್ತ ತಿರಿ ಬಡ್ ಚೆ ಮಾಡಿದೆ ಸರಿ ಹ್ಮ್ ಹ ಹಳ್ತನ್ರೋಗತ್ತಲ್ಲ
ಹ್ಮ್ ಅ
ಏನ್ ಹೇಳ್ತ ನಗತಲ್ಲ ಇದು ನಮ್ಮ್ ಪಾರಂದು ಬೇಕಪ್ಪ ಮೇಲಂದು ಬಳಗ್ಗ ಹೋತಾಗ ಪ
ಅ
ಏ್ ಬ್ಯಾಡ ಬೇಡ ಯ ಏ್ ಅಬ್ದುಲ್ಲಾ ಬೇಡ ಬೇಡ ಬೇಡ ವಿಕಾಸ ವಿಕಾಸ ಹ್ಮ್ ಗ
ಹಾ ಅಡಿ ಗಾಡಿಗೆೇರ್ದ ಕ ಜಗಗ
ನ ಮಂಚಕ್ಕ
ಕಚ ಬಹಲು
ಹದು